ಪೋರ
ಏನ್ ಮಾಡ್ತಾ ಇದ್ದೀರಾ ರವಿಕುಮಾರ್ ಅವ್ರೆ
ಏನೆಲ್ಲಾ ಸುಮ್ಮ ಕೂತಿದ್ದೆ.
ಮತ್ತೆ ಏನ್ ಸಮಾಚಾರಪ್ಪಾ ಹೇಗ ನಡೀತಾ ಇದದೆ ನಿಮ್ಮ ಕಾಲೇಜು ಆರಾಮ ಇದ್ದೀರಲ್ಲ.
ಹ್ಮ ಆರಾಮಿದನ ನಾನ್ ನೀವ ಆರಾಮಿದೀರಲ.
ನಾವು ಆರಾಮ್ ಇದಿವ ಚಹಾ ಆಯ್ತಾ.
ಚಹಾ ಸೇವಿಸಿದವನು.
ಹೂ ಎಲ್ಲಿದ್ದೀರಾ ಈಗ?
ಈಗ ನೋಡಿ ಇದು ರಷ್ಯಾದಲ್ಲ ಇದವೆ.
ರಷ್ಯಾಕ್ಕೆ ಹೋಗಿದ್ದೀರಾ ಹಿ
ಹೌದು ಹೌದು.
ಏನ್ ಮಾಡ್ತಾ ಇದ್ದೀರಾ ರಷ್ಯಾದಲ್ಲಿ?
ಆ ವೈದ್ಯಕೀಯ ಗೊತ್ತಲ್ವ ಮೀಮ್ ಬಿ ಎಸ್.
ಆ ಆ
ಹ ಕ ಇದ ಇಂಡಿಯ ಭಾರತದಲ್ಲಿ ಸಿಗಲಿಲ್ಲ ನನಗೆ ಸೀಟು. ಅಲ್ಲಿ ಬ ಅಂದ್ರೆ ರೊಕ್ಕ ಬಹಳ ರೊಕ್ಕ ಕೊಟ್ಟು ಏನ್ರೀ ಕಹ ಕಲಿಯಕ ಹೋದ್ರೆ ಕಂಡಪಟ್ಟಿದೆ.
ಅದೇ ಕೋಟಿ ಗಂಟಾಲೇ ಇದೆ ಅಂತೆ?
ಒಂದು ಒಂದು ಕೋಟಿ ಇಪ್ಪತ್ತು ಲಕ್ಷ ನಡೀತಾ ಇದೆ. ಈ ರಷ್ಯಾದಲ್ಲಿ ಮಾತ್ರ ಅರವತ್ತು ಸಾವಿರಕ್ಕೆ ಅರವತ್ತು ಲಕ್ಷಕ್ಕೆ ಮುಗಿಯುತ್ತೆ.
ಹೌದು ಮತ್ತೆ ಬೇರೆಯವರು ನಿಮ್ಮ ಬಗ್ಗೆ ನೀವು ಜೆ ಡಬ್ಲ್ಯೂ ಇ ಎಕ್ಸಾಮ್ ಅನ್ನು ಮುಕ್ತಾಯಗೊಳಿಸಿ ಭಾರತಕ್ಕೆ ಪ್ರಥಮ ಸ್ಥಾ ಸ್ಥಾನ ಪಡೆದು ಐ ಐ ಟಿ ಹೈದರಾಬಾದ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರು ನನಗೆ.
ಇಲ್ಲ ಇಲ್ಲ ಅದು ಬಂದತ್ತ ಕರೆ ಅಂದ್ರೆ ನಮ್ಮ ಮನೆಯಲ್ಲಿ, ಅಂದ್ರೆ ಜೆ ಡಬ್ಲ್ಯೂ ಮಾಡಬೇಡಾ ಒತ್ತಡ ಮಾಡದರು ಎಂ ಬಿ ಎಸ್ ಮಾಡಲೇ ಬೇಕು ನೀನು ಅಂತ.
ಹ ಹ
ಅದರ ಸಲೆಯಿಂದ ಅಲ್ಲಿ ಸಿಗಲಿಲ್ಲ ಸೀಟು ಅಂದ್ರೆ ನಾವು ಜೆ ಡಬ್ಲ್ಯೂ ಅಲ್ವಾ ಟಾಪ್ ಬಂದಿದೇ ಕರೆ.
ಹಾ
ಬಿ ಎಸ್ ಮಾಡಲೇ ಬೇಕಂತ ರಷ್ಯಾಕ್ಕ ಕಳಿಸಬಿಟ್ರು.
ಈಗ ರಷ್ಯಾದಲ್ಲಿ ಯಾರಾದರೂ ಪರಿಚಯರವರು ಇದ್ದಾರಾ ಅಥವಾ ನೀವು ಒಬ್ಬರೇ ಹೋಗಿದ್ದೀರಾ?
ಇಲ್ಲ ಅಂದ್ರೆ ಇವ ನನ್ನ ಸ್ನೇಹಿತ ಒಬ್ಬ ಇದ್ದಾನೆ ಭಗವಂತ ರಾಯಗೌಡ ಅಂತ ಅವನು ಮಾಡಿದಾನೆ. ರಷ್ಯಾದಲ್ಲಿ. ಹೌದ ಹೌದು ಇಬ್ಬರು ಅವರ ಮನೆಯಲ್ಲೂ ಒತ್ತಡ ಬಾಳ ಕೊಟ್ಟಿದ್ದಾರೆ.
ಹೂ.
ಹು ಕಲ್ಲಪ್ಪಗೌಡ ಅವರು.
ಎಸ್
ಬಹಾಳ ಒತ್ತಡ. ಅವರು ಸ್ವಲ್ಪ ಒಂದು ನಾವೀಗ ಬಂದು ಈಗ ಒಂದೇ ವರ್ಷ ಪ್ರಾರಂಭ ನಮ್ದು.
ಮತ್ತೆ ಹೇಗೆ ನಡೀತಾ ಇದೆ ಕಾಲೇಜು ವಿದ್ಯಾ ಅಭ್ಯಾಸ.
ಆ ವಿದ್ಯಾ ಅಭ್ಯಾಸ ಹಂಗೆ ನಡತಾದೆ ಅವರ ಸ್ವಲ್ಪ ಹುಡುಗಿಯರ ಹಿಂದೆ ಬಿದ್ದು. ಹುಚ್ಚುಚ ಮಾಡ್ತಾ ಇದಾರ ಹುಚ್ಚ ಬಾಗ ಅವರು.
ಹು ಬಗ್ಗು ಅವರಾ?
ಹೌದ ಹೌದು ಹುಚ್ಚು ಹುಚ್ಚು ಮಾಡ್ತಾ ಇದಾರೆ.
ಅಲ್ಲಿ ಯಾವ ದೇಶದ ಹುಡುಗಿಯರು ಹುಡುಗರು ಬರ್ತಾರೆ.
ಹೌದು ಎಲ್ಲಾ ದೇಶದ ವಿದ್ಯಾರ್ಥಿ ಹುಡುಗಿಯರು ಬರ್ತಾರೆ ಅಲ್ಲಿ.
ನಂಗ್ ನೀವು ಎಲ್ಲಿ ಇರೋದು ಈಗ ರಷ್ಯಾದಲ್ಲಿ?
ರಷ್ಯದಲ್ಲಿ ಅದು ಒಂದು ಬರುತ್ತೆ ಅಸಿ ಅಂದ್ರೆ ಈ ಹೆಸರು ಹೇಳಪ್ಲೇ ಇಲ್ಲ ಇಲ್ಲಿ.
ಅಂದ್ರೆ ಹೆಸರು ಅದು. ಅಂದ್ರೆ ಬಹಾಳ ಹೆಸರು ನಮಗೆ ಉಚ್ಚಾರ ಮಾಡೋದಕ್ ಬರಲ್ವಾ ಅಲ್ಲಿ. ಅಂತ ಅಂತ ಪರಿ ಹೆಸರ ಇದಾವೆ.
ಫ್ಲಾನ್ಸ್ ಕೋ ಎಂಬ ಪ್ರದೇಶದಲ್ಲಿ ಇದ್ದೀರಾ
ಇಲ್ಲಾ ಇಲ್ಲಾ ಅದರ ಬಲ್ಲಿ ಅದು ಕೆಲವು ಕೆಲವು ಪರೇಶ ಅಂತ ಬರುತ್ತೆ ಕೆಲುರ್ ಕೆಲುರ್ ಕೆಲುರು ಕೆಲುರ್ ಪ್ರದೇಶ ಅಂತ ಬರುತ್ತೆ ರಷ್ಯಾ ದಲ್ಲಿ
ಹಾ ಹಾ ಹಾ
ಅಲ್ಲಿ ಮಾಡಿದೇವ ನೋಡಿ ಕೆಲವರು ಅಂತು ಬರುತ್ತೆ
ಮತ್ತೆ ಅಲ್ಲಿ ಕೆಲ್ಲೂರ್ ಬಾಜುನೇ ಕೆಂಬಾಮಿ ಇರತ್ತಾ
ಹೌದು ಅಲ್ಲಿ ಬರಲ್ಲಾ ಅದು ಅದ ಅಲ್ಲಿ ಬರಲ್ಲಾ ಇಲ್ಲಿ ಕರ್ನಾಟಕದಲ್ಲಿ ಬರುತ್ತದು ಕೆಂಬಾ ಇದು ಇಂಡಿಯಾದಲ್ಲಿ
ಹುಂ ಭಾರತದಲ್ಲಿ ಬರುತ್ತೆ
ಭಾರತದಲ್ಲಿ ಬರುತ್ತೆ ಅವ್ರ ಕೆಲವರು ಸ್ವಲ್ಪ ರಷ್ಯಾದಲ್ಲಿ ಬರುತ್ತೆ
ಹುಂ ಹುಂ ಅಲ್ಲಿ ನಿಮ್ಮ ಕಾಲೇಜು ಅಲ್ಲೇರೋದಾ ಕೆಲ್ಲೂರ ಅಲ್ಲಿ
ಕೆಲ್ಲೂರಲ್ಲಾ ಕೆಲ್ಲೂರ್ ಬಾಜು ಮುದೋಳದಲ್ಲಿದೆ
ಮುಧೋಳದಲ್ಲಿ ಇದೇಯಾ
ಹಾ ಮುದೋಳ
ಯಾವ ರೀತಿ ಇದೆ ನಿಮ್ಮ ಕಾಲೇಜಿನ ಆಕಾರಾ
ಆಕಾರ ಮಾತ್ರ ನಮ್ದು ಇದು ಅದು ಕುದುರೆ ಬರುತ್ತಲೋ ಕುದುರೆ ಆಕಾರದಲ್ಲಿದೆ
ಕುದುರೆ ಆಕಾರ ಹಾ ಹಾ ಹಾ
ಆಹ ಕುದುರೆ ಆಕಾರದಲ್ಲಿದೆ
ದೊಡ್ಡದಾಗಿದೆ ಬಿಡಿ ಹಾಗಾದ್ರೆ ನಿಮ್ಮ
ಹೌದು
ಪ್ರಥಮ ವರ್ಷದ ವಿದ್ಯಾರ್ಥಿ
ಅಂದ್ರೆ ಮ ಮನುಷ್ಯನ ಆ ಈಗ ಫಸ್ಟ್ ಗೆ ಸ್ಟಾರ್ಟಿ ಫಸ್ಟ್ ಗೆ ಏನ್ ಮಾಡಾತಾರೇ ಅಂದ್ರೆ ಮನುಷ್ಯನ ಬಗ್ಗೆ ತಿಳಸುತ್ತಾರೆ ಅಂದ್ರೆ ಮನುಷ್ಯ ಇದು ಆಸ್ಪತ್ರೆಗೆ ಬಂದಾಗ ಹೆಂಗೆ ವರ್ತಿಸಬೇಕು ಬನ್ನಿ ಬನ್ನಿ ಅನ್ನಬೇಕು
ಹುಂ ಹುಂ
ಅಂತ ರಂಭಸ್ಬೇಕು ಅವೆಲ್ಲಾ ತಿನ್ನಿಸುತ್ತಾರೆ ನಮಗ
ಹುಂ ಅಲ್ಲಾ ನಿಮ್ ಲ್ಲಿ ವಾತಾವರಣ ತುಂಬಾ ವಿಚಿತ್ರವಾಗಿದೆ ಅಂತೆ ಭಾರತಕ್ಕೂ ರಷ್ಯಾಗು ವ್ಯೆತ್ಯಾಸ.
ಹೌದು ಇಲ್ಲಿ ಮಾತ್ರ ಏನೇ ಇರ್ಲಿ ಬರೀ ತಂಪು ನೋಡಿ.
ಅಲ್ಲಿ
ಹಾ ಬರೀ ಐಸ್ ಬೀಳೋದು ಅಂದ್ರೆ ಬರ್ಫ್ ಬೀಳೋದು. ಮತ್ತೆ ಪೂರಾ ತಣ್ಣನೆಯ ವಾತಾವರಣ ಪೂರಾ ತಣ್ಣನ್.
ಹಾಗಾದ್ರೆ ಮೈಯ ತುಂಬಾ ಬಟ್ಟೆಗಳನ್ನು ಹಾಕಿಕೊಳ್ಳಬೇಕು ಮತ್ತೆ
ಹೌದು ಮೈಯ ತುಂಬಾ ಬಟ್ಟೆ ಶೋಟರ್ ಹಾಕೋಬೇಕು.
ಮತ್ತೆ ಇಲ್ಲಿ ಅವರು ಲಿಂಗರಾಜ್ ಮತ್ತು ಹೇಗ್ ಮಾಡ್ತಾರೆ ಇವರು. ಕಾಲೇಜಿನಲ್ಲಿ ಕಾಲೇಜಿನ ವಸತಿ ನಿಲಯದಲ್ಲಿ ಬರೀ ಬಟ್ಟೆನೆೇ ಹಾಕೋದಲ್ಲಾ ಅಲ್ಲಾ ಮತ್ ಮತೇ ಅಲ್ಲಿ ಹೇಗೆ ತಿರಿಗಾಡ್ತಾರೆ ಅವರು.
ಅವರು ಸ್ವಲ್ಪ ಭಾರತಕ್ಕೆ ಕಳಿಸಿ ಬಿಟ್ಟಿದ್ದೇವೆ ಈಗ ಅವರಿಗೆ ಆಗಲ್ಲ ಆಯ್ತು ಒಂದು. ಎರಡು ಒಂದ್ ವಾರ ಇದ್ರು ಅವರು ಅಷ್ಟೇ.
ಹಾ
ಒಂದ್ ವಾರ ಇದ್ರು, ಒಂದ್ ವಾರಗಣ ಹೋಗ್ಬಿಟ್ರು.
ಮತ್ತೆ ಅದರ ಶುಲ್ಕ.
ಶುಲ್ಕ ಎಲ್ಲಾ ಅಲ್ಲಿ ಅವ್ರೇ ತಗೊಂಬ್ಬಿಟ್ರು ರಷ್ಯದವ್ರು.
ಅಯ್ಯೋ ಎಷ್ಟು ಇದೆ ಶುಲ್ಕ ನಿಮ್ಮ ಪ್ರಥಮ ವರ್ಷದ ವಿದ್ಯಾರ್ಥಿಗೆ.
ಅರು ಹೇಳಿದ್ನಲ್ವಾ ಅದು ಅರ್ವತ್ತ್ ಲಕ್ಷ ಅಂದ್ರೆ ಒಂದು ಹದಿನೈದ್ರ ಹದಿನೈದ್ ಲಕ್ಷ ಬಿಲ್ಬೋದು.
ಹದಿನೈದು ಲಕ್ಷ, ಮತ್ ಮತ್ತೆ ನೀವು ಯಾವ ಮಾರ್ಗದಿಂದ ಹೋಗ್ತೀರಾ ರಷ್ಯಾಗೆ?
ಮತ್ತೆ ಒಂದೇ ಮಾರ್ಗ ಇರೋದು ವಿಮಾನ ಹಡಗಿನಲ್ಲಿ ಹೋದ್ರೆ. ಅರ್ವತ್ ದಿನ ಬೇಕಾಗುತ್ತೆ.
ಹೌದಾ ವಿಮಾನ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಹೋಗ್ತೀರಾ?
ಸುತ್ತು ಅರ್ದು ಹೋಗ್ಬೇಕಲ.
ಹ್ಮ್ ಹ್ಮ್ ಹ್ಮ್
ಹ್ಮ್ ಫಸ್ಟು ವಿಮಾನದಿಂದ ನಾವು ಇಲ್ಲಿ ಇ ಇದು ಹುಬ್ಬಳ್ಳಿಯಿಂದ ಡೆಲ್ಲಿಗೆ ಹೋಗ್ತೇವೆ ದೆಹಲಿ.
ಹುಬ್ಬಳಿಯಿಂದ ದೆಲ್ಲಿಗೆ
ಹಾ ದೆಹಲಿಯಿಂದ, ಕೆಲೂರ್ಗ್ ಹೋಗ್ತೇವೆ ಕೆಲೂರ್ಗೆ.
ಹ್ಮ್ ಡೈರೆಕ್ಟು ರಷ್ಯಾಗೆ ಹೋಗ್ತಿರ ಹಾಗಾದ್ರೆ, ಎಷ್ಟು ಇದೆ ವಿಮಾನದ ಖರ್ಚ್ ಖರ್ಚು ವೆಚ್ಚ.
ಖರ್ಚು ವೆಚ್ಚ ನೋಡಿದ್ರೆ ಇಲ್ಲಿಂದ ದೆಲ್ಲಿಗೆ ಒಂದು ಮೂ ಅರ್ವತ್ತರಿಂದ ಅರ್ವತ್ತೈದು ಸಾವಿರ.
ಹ್ಮ
ಅಲ್ಲಿ ಹೋಗ್ಬೇಕಂದ್ರೆ ಒಂದು ಒಂದೂವರೆ ಲಕ್ಷ.
ಒಂದೂವರೆ ಲಕ್ಷ
ಹೋಗೋಕೆ ಬರ ಅಂದ್ರೆ ಎರ್ಡು ಸೇರಿ ಎರಡು ಲಕ್ಷ ಆಗುತ್ತೆ ಅದಿಕ್ಕೆ ಹೋಗೋದ್ ಬರೋದ್ ಮಾಡೋದೇ ಇಲ್ಲ ನಾವು.
ಹ್ಮ್ ವರ್ಷಕ್ಕೆ ಒಂದು ಅಥವಾ ಎರಡು ಸಲ ಹೋಗ್ತ್.
ಇಲ್ಲ ಇಲ್ಲ ಅದುನು ಹೋಗೋದಿಲ್ಲ ಬಿಟ್ ಬಿಡ್ತೇವೆ ಅದು.
ಹ್ಮ್ ಒಟ್ಟು ಮನೆಯವರ ನೆನ್ಪನು ತೆಗಿಯಲ್ಲ.
ಈಗೇನು ಮತ್ ಫೋನಲ್ಲಿ ಮಾತಾಡ್ತಿವಿ ವಿಡಿಯೋ ಕಾಲ್ ಅಂದ್ರೆ. ಅದೆ ಇದು ವಿಡಿಯೋ ಕಾಲ್ ಮಾಡ್ತೇವೆ.
ಹ್ಮ್ ಮತ್ತೆ ನಿಮ್ಮ ಅಲ್ಲಿ ಊಟದ ವ್ಯವಸ್ಥೆ ಯಾವ ರೀತಿ ಇದೆ ಭಾರತ್ ಭಾರತದಲ್ಲಿ ನಾನಾ ಬಗೆಯ ಊಟ ಉಂತಿತಿರಿ.
ಹೌದು ಇಲ್ಲಿ ಬರೀ ಅಂದ್ರೆ ಕಂಡ ಕೊಡ್ತರೆ ತಿನ್ನೋಕೆ. ಹೌದು ಮತ್ ತಿನ್ಬೇಕಾಗುತ್ತೆ ಏನ್ ಮಾಡಕ್ ಬರಲ್ಲ ಇಲ್ಲಿ.
ಹ್ಮ ಯಾವ ರೀತಿ ಇದೆ ಊಟದ ವ್ಯವಸ್ಥೆ ಅಲ್ಲಿ ಊಟಕ್ಕೆ ಅಷ್ಟು ಖರ್ಚು ವೆಚ್ಚ ಆಗುತ್ತೆ ತಿಂಗಳಿಗೆ.
ಕೊ ಊಟದ ಖರ್ಚು ಬಹಳ ಆ ಹ್ಮ ಬಹಳ ಇದು ಇದೆ ಇಲ್ಲಿ. ತುಟ್ಟಿ ಇದೆ ತುಟ್ಟಿ ವಸ್ತು ಬಾಳ ಇದೆ ಅಲ್ಲಿ. ಹೌದು ಬಹಳ ವ
ಮತ್ತೆ ಯಾವ ಯಾವ ದೇಶದ ವಿದ್ಯಾರ್ಥಿಗಳು ನೀವು ಈಗ ಪರಿಚಯ ಮಾಡ್ಕೊಂಡಿದ್ದೀರಾ ಅಲ್ಲಿ?
ಇಲ್ಲ ಯಾರು ಪರಿಚಯ ಇಲ್ಲ ಅವ್ರ್ ಯಾರು ಮಾತಾಡ್ಸೋದೆೇ ಇಲ್ಲ ನಮ್ಗೆ.
ಅವರ ಭಾಷೆ ನಿಮ್ಗೆ ತಿಳಿಯಲ್ಲ ನಿಮ್ಮ ಭಾಷೆ ಅವ್ರಿಗೆ
ಹೌದು ಬರೀ ನಾವು ಕನ್ನಡದಲ್ಲಿ ಹಾ ಹೂ ಅನ್ನೋರು, ಅವ್ರು ವಾಟ್ ವಾಟ್ ಅನ್ನೋರು ಅವ್ರು.
ಹ್ಮ್
ವಾಟ್ ವಾಟ್ ವಾಟ್ ಈಸ್ ದೆಸ್ತ್ ಹಂಗಂದ್ ಬಿಟ್ರೆ ನಮ್ಗೇನ್ ಗೊತ್ತಾಗುತ್ತೆ ಅಲ್ಲಿ.
ಮತ್ತೆ ಭಾರತದ ವಿದ್ಯಾರ್ಥಿಗಳು ಯಾರು ಇಲ್ವಾ ಅಲ್ಲಿ?
ಅದೇ ಹೇಳಿದ್ನಲ್ಲ ಭಗವಂತಿ ರಾಯ್ ಗೌಡ ಇದ್ದಾರೆ ಅವ್ರು.
ಹುಂ ಮತ್ತೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು.
ಅಂತ ಅವರೇನ್ ಬಂದಿಲ್ಲ ಅಂದ್ರೆ ಒಂದಿಬ್ರು ಮೂರು ಮೂರ್ನಾಕ್ ಜನ ಬಂದಿದ್ದಾರೆ, ಅಷ್ಟೆ. ಅವ್ರು ಸ್ವಲ್ಪ ಅವ್ರು ಬೇರೆ ಕಡೆ ಇರ್ತಾರೆ ನಾವು ಸ್ವಲ್ಪ ಬೇರೆ ಕಡೆ ಇರ್ತೇವಿ. ನಮ್ಮ ಕೆಲೂರ್ ಗೌಡ್ರ ಕೂಡ ಬಾಳ್ ಇರ್ತೇವ ನಾವು.
ಹುಂ ಹುಂ ವಸತಿ ನಿಲಯ ಯಾವ ರೀತಿಯಲ್ಲಿದೆ ಒಂದು ಕೊಟ್ಟಡಿಗೆ ಎಷ್ಟು ಜನಾ
ಇಲ್ಲಿಲ್ಲ ವಸತಿ ನಿಲಯದಲ್ಲಿ ಇರ್ಲಿಲ್ಲಲ್ಲ ನಾವು ನಾವು ಪ್ರೈವೇಟ್ ರೂಮ್ ಮಾಡಿದ್ದೇವೆ.
ಹ್ ಎಷ್ಟು ಖರ್ಚು ವೆಚ್ಚ ಆಗುತ್ತೆ ತಿಂಗಳಿಗೆ ಅದು.
ಅ ಅದು ಒಂದ್ ಸ್ವಲ್ಪ ಆಗುತ್ತೆ ಖರ್ಚು ಬಹಳ ಖರ್ಚಾಗುತ್ತೆ ಕರೆ.
ಹುಂ ಹುಂ
ಹ್ಮ ಏನ್ ಮಾಡಕ್ ಬರಲ್ ನೋಡಿ ಕಲೀಬೇಕಂದ್ರೆ ಮಾಡ್ಬೇಕಾಗತ್ತೆ ಇದೆಲ್ಲ, ಹ್ಮ್.
ಮತ್ತೆ ಯಾವ ಯಾವ ದಿನಾಂಕದಂದು ಯಾವ ವರ್ಷದಂದು ಬರ್ತೀರಾ ಭಾರತಕ್ಕೆ?
ಇನ್ನೊಂದ್ ನಾಲ್ಕು ವರ್ಷ ಮುಗದ್ ಮೇಲೆನೆ ಬರೋದು.
ನಾಲ್ಕು ವರ್ಷ ಮುಗಿಸಿ ವೈದ್ಯರಾಗಿ ಅನಂತರ ಭಾರತಕ್ಕೆ ಕೆ ಬಂದು ಒಂದು ಆಸ್ಪತ್ರೆಯನ್ನು ಇಡುತ್ತೀರಿ.
ಹೌದು ತೆಗಿಬೇಕಂತ ಇ ಇದು ಪ್ಲಾನ್ ಆಗಿದೆ ಏನಾಗ್ತ ನೋಡುನು
ಭಾರತಕ್ಕೆ ಬಂದ ತಕ್ಷಣ ನೀವು ತುಂಬಾ ಪ್ರಸಿದ್ಧಿ ಪಡಿತೀರಾ ಬಿಡಿ ಹಾಗಾದ
ಇಲ್ಲ ಇಲ್ಲ ಇಲ್ಲ ಇಲ್ಲ ಏನ್ ಪ್ರಸಿದ್ಧಿ ಇಲ್ಲ ನಮ್ದೇವ್
ಇಲ್ಲಾ ಯಾಕಂದ್ರೆ ರಷ್ಯಾದಲ್ಲಿ ನೀವು ಮುಗಿಸಿ ಬಂದಿದ್ದೀರಲ್ಲಾ ಭಾರತದ ವೈದ್ಯರಿಗೆ ಗೆ ಹೋಲಿಸಿದರೆ ನೀವು ತುಂಬಾ ಮೇಲೆ ಇರ್ತೀರಾ.
ಇಲ್ಲಾ ಇಲ್ಲಾ ಏನೂ ಇಲ್ಲಾ ಈಗ ಅಷ್ಟೇನಿಲ್ಲಾ.
ಮತ್ತೆ ಅಲ್ಲಿ ಯಾವ ಗಿಡ ಮರಗಳಿವೆ ರಷ್ಯಾದಲ್ಲಿ ನಮ್ಮ ಇಂಡಿಯಾದಲ್ಲಿ ನಾರ್ಮಲ್ ಆಗಿ ಅಶೋಕ್ ಗಿಡದು ಇರುತ್ತೆ ಅಲ್ಲಿ ಯಾವ ಗಿಡ ಮರಗಳಿವೆ?
ಇಲ್ಲಿ ಎಲ್ಲಾ ಕಡೆ ಬರೀ ರಕ್ತ ಚಂದನ ಐತಿ
ರಕ್ತ ಚೆಂದನ
ಹುಂ ಎಲ್ಲಾ ಕಡೆ ಬರೀ ಕೈ ಮುಟ್ಟದ್ರೆ ಹಿಂಗ ಕಡದ್ರೆ ರಕ್ತ ಚಂದನ.
ಮತ್ತೆ ಅದನ್ನು ಕಡಿದರೆ ಮಾರೋದಿಲ್ವ ಯಾರು
ಇಲ್ಲಾ ಮಾರಿದ್ರೆ ಪೊಲೀಸ್ ಅವರು ಬರ್ತಾರೆ ಬಗ್ನಿ ಗೂಟ್ಟಾ ಇಟ್ಬಿಡ್ತಾರೆ
ಮತ್ತೆ ಅಲ್ಲಿ ಗೊ ಸರ್ಕಾರ ಯಾವ ರೀತಿ ಕೆಲಸ ಮಾಡುತ್ತೆ?
ಸರ್ಕಾರ ಮಾತ್ರ ಬಹಳ ಇದು ಇದೆ ಅಂದ್ರೆ ಇಷ್ಟ್ ಇದು ತುಂಬಾ ಇದರ ಮೇಲೆ ಬಹಳಾ ಒಂದ್ ಏನಾರೆ ತುಂಡು ಕಡದು ನಿಮ್ಮ ಮನೇಲಿ ಸಿಕ್ಕಿದ್ರೆ ನಿಮ್ಗೆ ಪ ಜೇಲ್ ಜೇಲ್ ಊಟ ಪಿಕ್ಸ್ ಖಾಯಂ.
ಹ್ಮ್ ಶಿಸ್ತಿಗೆ ಮೊದಲು ಪ್ರಾಮುಖ್ಯತೆ ಕೊಡ್ತಾರೆ ಹಾಗಾದ್ರೆ.
ಹೌದ ಹೌದು. ನೀವು ಬರೀ ಕಡ್ದಿದ ಗೊತ್ತಾಯ್ತಂದ್ರೆ ನಿಮ್ಮನ್ನು ಜೈಲಿಗೆ ಹಾಕ್ಬಿಡ್ತಾರೆ.
ಮತ್ತೆ ಅಲ್ಲಿ ಸಾರಿಗೆ ವ್ಯವಸ್ಥೆ ಯಾವ ರೀತಿಯಲ್ಲಿದೆ?
ಸಾರಿಗೆ ವ್ಯವಸ್ಥೆ ಬರೀ ರೈಲಿನ ರೈಲಿನ ವ್ಯವಸ್ಥೆ ಬರೀ.
ಬಸ್ಸಿಲ್ವಾ ಅಲ್ಲಿ?
ಬಸ್ ಇಲ್ಲಾ ಬರೀ ಟ್ರೆ ಇದು ಬಸ್ ಅಂದ್ರೆ ಅಪರೂಪಕ್ಕೆ ಅಂದ್ರೆ ಇಲ್ಲಿ ರೋಡ್ ಇಲ್ಲ ಬರೀ ರೈಲ್ವೇ ನಿಲ್ದಾಣ ರೈಲ್ವೆ ನಿಲ್ದಾಣ ಮ ತ್ತು ರೈಲು ನಿಲ್ದಾಣ ಇವೆರಡೆ
ಮತ್ತೆ ಮೋಟಾರ್ ಸೈಕಲ್ಗಳು
ಅವೆಲ್ಲ ರೋ ಅಂದ್ರೆ ಇಲ್ಲಿ ಬಹಳ ರೋಡ್ ಇಲ್ಲ ಯಾಕಂದ್ರೆ ರೋಡ್ ಮಾಡ್ಬೇಕಂದ್ರೆ ಇಲ್ಲಿ ಜಾಗ ಇಲ್ಲ ಇಲ್ಲಿ
ಹ್ಮ.
ಅಂದ್ರ ಬರೀ ಬರ್ಪ ಬೀಳತ್ತ ಅಲ್ವಾ ಮಾಡಕ್ಕೆ ಕೆಲ್ಸ ಇದೂ ಇಲ್ಲ ಅವ್ರಿಗೆ
ಮತ್ತೆ ನಾನು ಏನು ಕೇಳಿದೆ ಅವರು ತುಂಬಾ ಸೈಕಲ್ ಅನ್ನು ಉಪಯೋಗಿಸ್ತಾರಂತ ಇಲ್ಲಿ.
ಸೈಕಲ್ ಅಂದ್ರೆ ಊರಲ್ಲಿ ಮಾತ್ರ ಹೊರಗೆ ಹೋಗಂಗಲ್ಲ.
ಹ್ಮ ಹ್ಮ
ಸ್ವಲ್ಪ ಅಪ್ಪು ಸ್ವಲ್ಪ ಕೆಲ್ಸ ಇದೆ ಆಮೇಲ ಹಚ್ಚತಿನಿ ಆಯ್ತಾ.
ಆಯ್ತು ಓಕೆ.
ಹ